ನಮಸ್ತೆ
ಹಾ ಯಾವುದು
ನಾವು ಹನೂರು
ಹಾ ಹಾ ಏನ್ ಮಾಡ್ ನಾವು ಇಲ್ಲಿ ಹ್ಮ ಕೌದಲ್ಯ ಅಂತ
ಕೌದಲಿನ
ಹಾ
ಏನ್ ಮಾಡ್ತಾದ್ದೀರ ಸರ್
ನಾವವು ಏನಿಲ್ಲ ಕಾಲೇಜಗ ಹೋಯ್ತಾ ಇದ್ದೀವಿ
ಹೌದಾ
ಹಾ ನೀವು
ನಾವು ವ್ಯವಸಾಯ ಮಾಡ್ತಾ ಇದಿದ್ದೀವಿ ಸರ್
ಹ ಹಾ ಏನೇನಿದೆ ಮನೇಲಿ
ಹ ಹೌ ಅಸ ಇದೆ ಜೋಳ ಹಾಕಿದೀವಿ ಈರುಳ್ಳಿ ಹಾಕಿದೀವಿ
ಹಾ ಟ್ಯಾಕ್ಟರ್ಗ ಇದ್ಯಾ
ಹಾ ಟ್ಯಾಟ್ರರು ಇದೆ ಸರ್
ಹಾ ನಮ್ಗೊಂದು ಬೇಕತ್ತು ಸ
ಟ್ಯಾಟರ್ ಬೇಕಾ
ಹಾ
ಹ್ಮ್ ಬನ್ನಿ ಕೊಡ್ಸೋಣ
ಎಲ್ಲಾದ್ರೂ ಇದ್ಯಾ ನೋಡಿ
ಹ್ಮ ಬನ್ನಿ ಸರ್ ನಮಸ್ತೆ.
ಹಾ ಬರ್ತವಿ ಬರ್ತವಿ ಹೇಳಿ ಎಲ್ಲಾದ್ರೂ ಇದ್ರೆ.
ಹ ಆಯ್ತು.
ಹಾ ಊಟ ಆಯ್ತಾ.
ನೀವು ವ್ಯವಸಾಯ ಮಾಡ್ತೀರಾ.
ಇಲ್ಲ ಸಾರ್ ಕಾಲೇಜಿಗೆ ಹೋಗ್ತಾ ಇದ್ದೀವಿ.
ಹೌದಾ.
ಹಾ.
ಮತ್ತೆ ಟ್ರ್ಯಾಕ್ಟರ್ ಏನಕ್ಕೆ ನಿಮಗೆ.
ನಮ್ಮ ಅಪ್ಪ ಕೇಳದ್ರ.
ಹೌದಾ.
ಹಾ.
ಸರಿ ಸರ್ ಕಳಸ್ತೇವಿ ಬನ್ನಿ. ಹ್ಮ. ಎಲ್ಲ ಫುಲ್ ಸಟ್ಟೇ ಬೇಕಾ ಬರಿ ಇಂಜಿನ್ ಸಾಕ ಹ್ಮ.
ಟ್ರ್ಯಾಲಿ ಎಲ್ಲಾನು ಬೇಕು ಕಲ್ತಿಯೋರು.
ಹ್ಮ್ ಹೌದಾ.
ಹಾ.
ಹ್ಮ್ ಆಯ್ತ.
ಎಲ್ಲಾನು ಬೇಕು.
ಜಮೀನ್ ಇದೆಯಾ ನಿಮ್ಗೆ.
ಹಾ ಎರಡ.
ಹ್ಮ್ ಹೌದಾ.
ಹಾ ನಿಮ್ದ.
ನಮ್ದ್ ಐದ್ ಎಕರ ಐತೆ.
ಹಾ ಸ್ವಂತನಾ.
ಮ ಎಲ್ಲರ ಬೇರೆ ಅವ್ರದು ಸರ್ . ನಮ್ದ ಇಲ್ಲ ಊರಲ್ಲಿ ಇದೆ.
ಹಾ ಯಾವುರು ನಿಮ್ದು ಸ್ವಂತ ಊರು.
ನಾವಿಲ್ಲೆ ಹೊಣೂರ್ ಪಕ್ಕದಲ್ಲೇ.
ಹಾ ಹಾ. . ಹ್ಮ್.
ಏನ್ ವ್ಯವಸಾಯ ಮಾಡಿದೀರಾ ಸರ್.
ಹಹ ಟಮ್ಯಾಟೊ ಹಾಕಿದೀವಿ.
ಹೌದಾ.
ಹಾ.
ಹ ಎಷ್ಟ ಎಕ್ರೇ ಹಾಕಿದಿರಾ.
ಹ್ಮ ಒಂದ್ ಎಕ್ರೆ ಹಾಕಿದೆ.
ಹಾಂ ಟೊಮೊಟೊ ಬಂದಿದೆಯಾ ಸರ್.
ಹಾ ನಾಳೆ ಕಿತ್ಬೇಕು.
ಹೌದಾ ರೆಟ್ ಚೆನ್ನಾಗಿದೆಯಾ.
ಹೆ ಕಮ್ಮಿ ಆಯ್ತು ಏಳ್ನೂರು ರೂಪಾಯಿಕೆ ರೇಟು.
ಹೌದಾ ನಮ್ಗು ಸ್ವಲ್ಪ ಹಾಕ್ಕೊಡಿ ಸರ್.
ಹಾ.
ನಮ್ಗೂ ಸ್ವಲ್ಪ ಕೊಡಿ ಅಂಗಡೀಲಿ ತಗೊಳಕ್ ಆಯ್ತಿಲ್ಲ
ಹ ಬನ್ನಿ ಕೊಡಮ್ಮ ಬಂದ್ರೇ ಕೊಡ್ತೀವಿ
ಹ್ಮ್ ಮತ್ತೆ ಬೇರೆ ಏನ್ ಮಾಡಿದೀರಾ
ಬೇರೆ ಏನಿಲ್ಲ ಮಳೆನೆ ಇಲ್ವಲ್ಲ
ಮಳೆನೇ ಇಲ್ವಾ
ಹಾ ಹಾ ನಿಮ್ ಸೈಡ್ ಇದ್ಯಾ ಮಳೆ
ಹ್ಮ ನಮ್ ಸೈಡ್ ನೆನ್ನೆ ಆಗಿದೆ ಮಳೆ
ಹ್ಮ್ ನಮ್ ಸೈಡೆ ಮಳೆ ಇಲ್ಲ
ಹ್ಮ್ ಬನಿ ಇಲ್ಲೇ ಜಮೀನ್ ಕೊಡಿಸ್ತೀವಿ
ಇದಿದ್ಯಾ
ಹೌದ ಅೌದೇ
ನಮ್ಮ ಅಪ್ಪ ಇಲ್ಲಿ ಬಿಟ್ಟಬಾರಳ ಅಂತಾರೆ
ಹೌದಾ ನೀವು ಬನ್ನಿ ಅವ್ರಲ್ಲೇ ಮಿ
ಕಾಲೇಜ್ ಇದೆಯಲ್ಲ
ಹ್ಮ್ ಇಲ್ಲೇ ಕೆಲ್ಸ ಕೊಡ್ತೀನಿ ಬನ್ನಿ
ಹ್ಮದ ಅದು ದೂರ ಆಗುತ್ತೆ
ಹ್ಮ ಬಸ್ ಫೆಸಿಲಿಟಿ ಎಲ್ಲಾ ಇದೆ ಬನ್ನಿ ಸರ್
ಅದ ಬಸ್ ಎಲ್ಲ ಬರುತ್ತಾ
ಹೌದು
ಹ್ಮ್ ಇಲ್ಲೇ ಬಸ್ ಬರುತ್ತೆ ಅದೇ ಇಲ್ಲೇ ಐತೆ
ಹೌದಾ
ಹ್ಮ್
ಹ್ಮ
ಅಲ್ಲಿ ಕೊಲೆಗಾರನ ಸೇರಿದ್ದೀನಿ
ಹೌದಾ ಇಲ್ಲಿಂದ ಹತ್ರ ಆಗತ್ತಲ್ಲ ನೀವು ಅಲ್ಲಿಂದ ಬರೋದಿಕ್ಕೆ
ಎಷ್ಟು ಕಿಲೋಮೀಟರ್ ಐತೆ
ನಮ್ಮ ಊರಿಂದ ಒಂದ್ ಹದಿನೈದು ಕಿಲೋಮೀಟರ್ ಬಗತ್ತೆ
ಹಾ ಹಾ
ಹಾ
ಇಲ್ಲಿಂದ
ಹ್ಮ್ ಕರೆಕ್ಟ್ ಆಾಗಿ ಎಂಟೂವರೆಗೆ ಬಸ್ ಬರುತ್ತೆ ಹ್ಮ್
ಇಲ್ಲಾದ್ರೆ ಗ ಪಾಸ್ ಮಾಡ್ಕೊಂಡ್ರೆ ಎಷ್ಟೊದ್ ಬೇದ ಬರ್ಬೋದು
ಹ್ಞ
ಹಾ್
ಇಲ್ಲೂ ಪಾಸ್ ಮಾಡಸ್ಕೊಳ್ಬೋುದಲ್ಲ
ಹಾ
ಅಲ್ಲೆಲ್ಲ ಒಂದು ಟಿ ಬೆಡ್ ಕೆಂಪ್ ಇದೆ ಅಂತೆಲ್ಲ ಗೊತ್ತಾ
ಅಲ್ಲಿಗೆ ಹೋಗ್ಬೇಕಾ
ಇಲ್ಲ
ಹಾಞ
ಹೇಳಿದ್ರು ಅದೇನೋ ಚೆನ್ನಾಗಿದೆ ಅಂತ
ಹಾ ಇಲ್ಲೇ ಪಕ್ಕದಲ್ಲಿ
ಹಾ ಹಾ
ಹ್ಮ ನಂಗೊಂದ ಒಂದ್ ಎಂಟು ಕಿಲೋಮೀಟರ್ ಆಗುತ್ತೆ
ಹಾ ಹಾ
ಹ
ಸರಿ ಸರಿ ಹೋಗ್ಬೋದಾ ಫ್ರೀ್ದೀರಾ
ಹಾ ಹಾ ಬನ್ನಿ ಹೋಗೋಣ
ಯಾವತ್ ಹೋಗಮ್ಮ
ಹಲೋ
ಹ್ಮ್ ಟೂ ಡೇಸ್ ಆಫ್ಟರ್ ಮೊನ್ನಿ ಕೆರಗಡೆ ಐ್ತಿ
ಹಾ ಸರಿ ಸರಿ ಹಾ ಇವತ್ ರಜಾ
ಹಾ
ಸ್ಟಡಿ ಆಳಡ ಬಿಟ್ಟಿದ್ದಾರೆ
ಹ್ಮ್ ಹ್ಮ್ ಈಗ ಜಾಯ್ನ್ ಆಗಿದ್ರೆ ಈಗ್ಲೇ ಹಾಲಿಡ ಆಕ್ಬಿಟ್ಟಿರ
ಹಾ ಇದು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದೆ
ಹೌದಾ
ಹಾ
ಹ್ಮ ಚೆನ್ನಾಗಿ ಓದ್ಕಲಿ ಸರ್ ಫ್ಯೂಚರ್ ಕಷ್ಟ ಆಗತ್ತೆ ಆಮೇಲೆ
ಹ ಏನ್ ಮಾಡದ
ಹ್ಮ್ ಅವ್ರ ಇವ್ರು ಮತ್ ಕೆಲ್ಕೊಂಡ್ ನೀವ ಹೋಳಿ ಇಕ್ತರಿ ಇಳಿ
ಹಾ ಇದಕ್ಕೆ ಐ ಟಿ ಐಗ್ ಹೋದೆ
ಹಾ
ಆಮೇ ಎಲ್ಲ ಆಗಲ್ಲ ಅಂತ ಬಂದ್ಬಿಟ್ಟೆ
ಹೌದಾ
ಹ್ಮ್
ಹ ಐ ಟಿಿಯಲ್ಲಿ ಎಕ್ ಮಾಡಬಿಡಿ
ಅ ಫಿಟ್ಟರ್ಗ ಹೋದೆ
ಹಾ
ಎಲೆಕ್ಟ್ರಿಷಿಯನ್ಗೆ ಅದು ಬ್ಯಾಡ ಅಂತ ಫಿಟ್ರ್ ಆರ್ಗೋದ
ಹ್ಮ್
ಕಾಲೇಜೆ ಬೇಡ ಅಂತ ಬಂದ್ಬಿಟೆ
ಹೌದಾ
ಹಾ
ಫಿಟ್ಟರ್ ಆದ್ರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ವರ್ಕ್ವಿ ಇರುತ್ತೆ
ಹ್ಮ್
ಹ
ಬೇಡ ಅಂತ ಬಂದ್ಬಿಟ್ಟೆ ಹ್ಮ್ ಹ್ಮ್
ಹಾ
ಹ ಹ
ಬೇರೆ
ಯಾವುದು ಯಾವ ಕೆಲಸ ಆಗ್ಲಿಲ್ಲ
ಬೇರೆ ಎಲ್ಲ ಸೇರಿದ್ದೀರಾ
ಬೆಲೆ ಅಲ್ಲಿ ಮಾನಸ
ಹೌದಾ
ಹಾ
ಹಾ ಏನ್ ತಗೊಂಡಿದೀರ ಅಲ್ಲಿ
ಅಲ್ಲಿೇ ಬಿಕಾಮ
ಬಿ ಕಮ್ಮ
ಹಾ
ಹೂ
ಅದೇ ಬಿಕಮ್ಮೇ ಅದೇತಿದೀನಿ
ಹೌದಾ
ಹಾ
ಹಂ
ಆಮೇ ಸರ್ ನೀವೇನು ತೋಟದಲ್ಲಿ ಹಾಕಿದ್ದೀರಾ
ಹ ಆ ತೋಡದಲ್ಲಿ ಈಗ ಸದ್ಯಕ್ಕೆ ಜೋಳ ಇದೆ ಈರುಳ್ಳಿ ಇತ್ತು ಕೊಟ್ಟಿದ್ದೀವಿ
ಹ ಹಾ ಸರಿ ಸರಿ ಹಾ
ಮತ್ತೆ ಜೋಳ ಹಾಕ್ಬೇಕು ಸ್ವಲ್ಪ ಟೊಮಾಟೋ ಹಾಕ್ಬೇಕು ಹ್ಮ್
ಹಾಂ ಆಯ್ತು
ಟಮೊಟ ಸ್ವಲ್ಪ ಹಾಕಣ ಅಂತ
ಹಾಂ ಸರಿ ಸರಿ
ಹ
ಆಯ್
ಹಪ್ಪೋದಾ ಸರ್ ಈಗ
ಈಗ ಹಾಕ್ಬೋದು
ಹ್ಮ್ ನಮ್ ವ್ಯವಸಾಯ ಸ್ವಲ್ಪ ಅನುಭವ ಕಮ್ಮಿ
ಹಾ ಆ ಆಯ್ತು ನಮ್ಗೆ ಏನ್ ಗೊತ್ತಿನ ನ ಬಣಿಗೆ ಗೊತ್ತರ್ತೆೆ
ಅವತ್ರ ಸ್ವಲ್ಪ ತಿಳ್ಕೊಂಡು ಹೇಳ್ತೀರಾ ನಮಗೆ ಸ್ವಲ್ಪ ಸಹಾಯ ಮಾಡಿ
ಹಾ ನಾಲ್ಕ ಇಲಾಕೆ ಇವತ್ತ ಗ್ರೇಟ್ ಹಾಕಕ್ ಬಂದಿದ್ದಾರೆ
ಹಾ
ಕೇಳ್ಬಿಟ್ಟು ಹೇಳ್ತೀನಿ ಹಾ
ಹಾ ಕೇಳಿ ಮತ್ತೆ
ಹಾ ಗಿಡತ್ತಾಗ ಹೋ್ ಹೋಗದ್ತೀರಾ
ತಿರೆಟ
ಹ
ಹ್ಮ್ ರೇಟ್ ಈಗ ನಾವ್ ಏನ್ ಮಾಡಕ್ ಹಗುತ್ತ
ಹ್ಮ ಹ್ಮ ಟೊಮೆಟ ಗಿಡ ಎತ್ಕೊಂಡ್ ಬರಕ್ ಹೋಯ್ತೀರಾ
ನಳ ಹಯ್ತಾರಾ
ಹ್ಮ್ ನಮ್ಮ ಅಬ್ಬ ಹಯ್ತಾರೆ
ಹಾ ಯಾವುದು
ಇಲ್ಲೇ ರಾಮಪುರದಲ್ಲಿ ಸಿಗುತ್ತೆ
ಹೌದಾ ಎಷ್ಟು ಕಿಲೋಮೀಟರ್ ಆಗತ್ತೆ
ಒಂದು ಆರು ಕಿಲೋಮೀಟರ್ ಅಷ್ಟೇ
ಹಾ
ಹ್ಮ್
ಹಾ ಒಳ್ಳೆ ವೆರೈಟಿ ಸ್ಟಿ ಸಿಡ್ಸ್ ಹಾಕೊಡ್ತಾರ
ಹಾ ನಮ್ದು ಸಾಗಕ ಇತದೋ
ಹೌದಾ ಹ ಈಗ ಹಾಗ್ಬೋದ ಸರ್ ಸಾಗು ರೆಡಿ
ಆಗ್ಬೋದು ನಾವು ಅದೇ ಹಾಕಿದೀವಿ
ಹ್ಮ ಅದು ಒಲ್ಲೇ ತಲಿನಾ ಹ್ಮ್ ಹೌದಾ
ಹಾ ಹಲೋ ಕೇಳ್ತ ಇಲ್ಲ ಹಲೋ
ಹಲೋ
ಹಾ ಎಲ್ಲಿ ಸಾರ್
ಕೆಲ್ಸತಲ್ವಾ ಹ್ಮ್ ಬೇರೆ ಆದ್ ಬಿಟ್ರೆ ಯಾವ್ ತಲೆ ಹಾಕ್ಬೋದು ಸರ್ ಈಗ
ಹ್ಮ್ ಅದ್ ಬಿಟ್ರೆ ಅವನು
ಹ್ಮ್ ಹ್ಮ್ ಹೌದಾ
ಹಾ ಬಂದ್ರೆ ಎತ್ಕೊಂಡ ಹೋಗಬಹುದು.
ಹೌದಾ
ಹಾ
ಹ್ಮ್ ನಮ್ ಪೇಮೆಂಟ್ಗೆ ಅಡ್ಜಸ್ಟ್ ಆಗುತ್ತಾ.
ಆಗುತ್ತೆ ಇವೆಲ್ಲ ಬಿಸ್ಲೆ ಹೆಂಗಿದ್ರು ಮಳೆ ಬರ್ತಲ್ಲ.
ಹ ನಮ್ದು ಬ್ಲಾಕ್ ಸ್ವಾಯಲ್
ಹಾ ಬರುತ್ತೆ ಅದಕ್ ಸ್ವಲ್ಪ ಕಷ್ಟನೇ.
ಹೌದಾ
ಹಾ
ಅದಕ್ಕೆ ಚೆನ್ನಾಗಿರತ್ತ ಅಲ್ಲ ಹೇಳ್ಕೊಟ್ರೆ ನಾವು ಹಾಕ್ಬೋದಂತ ಅರ್ಶನ ಬರ್ತಿಲ್ಲ ಸರ್
ಹಾ ಅದು ಚೆನ್ನಾಗಿ ಬರುತ್ತಲ್ಲ.
ಅನ್ನಸ್ತಾ ಇಲ್ಲ.
ಹು ಜೋಳ ಒಂದೇ ಹಾಕುದಾ
ನಮಗೂ ಅನುಭವ ಇಲ್ಲ ಹ್ಮ
ಈರುಳ್ಳಿ ಬಂತ
ಇರಿ
ಹಲೋ
ಈರುಳ್ಳಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ.
ಹಾ ಹ ಎಷ್ಟೇ ಕೊಟ್ರಿ
ನ ಹ ಕೊಟ್ರಿ ಸರ್ ಅಷ್ಟೆ ಹ್ಮ್ ಹ
ಆಮೇಲೆ ನಮ್ ಕಡೆ ಒಬ್ರು ಹಾಕಿಲ್ಲ.
ಹು
ಹಾ ಇಲ್ಲಿ ಹಾಕಿದ್ದಾರೆ ನಮ ನಮ್ ತೋಟದ ಮೇಲೆ ಹಾಕಿದ್ದಾರೆ ಇವತ್ ಕಿಲ್ತಾ ಇದ್ದಾರೆ.
ಇಯತಾರ ಎಷ್ಟದೆ ಸೋರ್ ಈಗ
ಈಗ ಗೊತ್ತಿಲ್ಲ ಅವರು ಕೇಳ್ಬೇಕು. ಹಾ ಕೇಳ್ಬೇಕು ಆಮೇಲೆ ಬರಾಗ ಹೇಳ್ತೀವಿ
ಹಾ
ಹಾ
ವ ಬ ಅವ್ರಲ್ಲ
ಸ
ಟ್ಯಾಕ್ಟರ್ ಬೇಕಂದ್ರಲ್ಲಾ ಯಾವಾಗ ಬರ್ತಿರಾ
ಅದಕ್ಕೆ ನಮ್ಮ ಅಪ್ಪತ್ರ ಹೇಳ್ಬಿಟ್ಟು ಬರ್ತೀವಿ ಹಾ ಹ್ಮ
ಎಲ್ಲ ಬಟ್ ಕೆಂಪ ಕಡೆ ಹೋಗಿ ಇವಾಗ
ಹ್ಮ್ ಅಲ್ಲಿದ್ದ ಅಲ್ಲೊಂದು ಇದ್ದೆ ಅಂತ ಹೇಳಿದ್ರು ಒಡಾರ್ ಪೊಳ್ಳೆಯ ಆಮೇಲೆ ಅದ್ಯಾರ ಇಸ್ಕೊಂಡ್ರ ಅಂತ
ಹಾ
ಮತ್ತೆ ಬೇಡನ್ ರುಟ್ಟಿ
ಹ್ಮ ನಿಮ್ಗೆ ಏನ್ ರೇಂಜ್ ಅಲ್ಲಿ ಬೇಕು ಹೇಳಿ
ಒಂದು ಎಪ್ಪತ್ ಸಾವಿರ ರೂಪಾಯಿ
ಎಪ್ಪತ್ ಸಾವಿರ ರೂಪಾಯಿಲಿ ಇಲ್ಲಿ ಸರ್ ಅದು ಓಡ್ಸಕ್ ಆಗುತ್ತಾ
ಹಾ ಹ ವಸ್ತಿ ಇತ್ತಕ ದುಡ್ಡಿಲ್ಲ
ಹಾ
ಹ್ಮ್
ಹ್ಮ ಎರಡ್ ಮೂರ್ ಲಕ್ಷ ಆದ್ರರು ಬಂಡವಾಳ ಹೌ
ಹಾ
ಹ ಬಿಿಸಿಿನ
ಹಾ ಬಿಸಿನಸ್
ಹಾ ಸರಯ್ತು
ಹಾ
ಹ್ಮ